ಹ
ಹಲೋ
ಏನ್ ಮಾಡ್ತಿದ್ದೀರಾ ಊಟ
ಊಟ ಆಗಿದೆ ನಿಮ್ಮದು
ನಮ್ಮದ ಆಯ್ತಪ್ಪ
ಹ್ಮ ಏನ್ ಊಟ ಮಾಡಿದ್ರಿ
ಹಾರಿ ಅನ್ನ ಸಾಂಬಾರ್
ಹ್ಮ್
ನೀವು
ನಾವು ರೊಟ್ಟಿ ಪಲ್ಲೆ ಅನ್ನ ಸಾಂಬಾರ್ ಹೌ ರೀ ಮತ್ತೆ ಮೇಾಮ್ ನೋಡಿದ ಸಮಾಚಾರ ಹ ಹ ಬರಲಂದು ಸಕ್ಕರ ಸಿಕ್ಕರ ನೀ ಹಲೋ ಹ್ಮ ಆ ಹಲೋ ಹ ಸುಮ್ಮನೆ ಏನಾರ ಮಾತಾಡು ಏನರ ಹ ಹ ಹಲೋ ಹಾ ಎಷ್ಟ್ ನಿಮಿಷ ಆತು ಹತ್ತ್ ನಿಮಿಷ
ಈ ಕಡೆ ಮಾತಾಡ್ರಿ
ಹಾ ನಿ ಮಾಡ ನಿ ಮಾಡ ನಿಜ ಮಾಡ
ಮತ್ತ ರೀ ಎಲ್ಲಿ ಪ್ರವಾಸ ಅದು ಏನು ಹೋಗಿಲ್ಲ
ಹೋಗಿಲ್ಲ ನೋಡ್ರಿ ನೀವ್ ರಿ
ನಾವು
ಹ್ಮ್ ನಿಮ್ ಕಾಲೇಜ್ ಒಳಗ್ ಕರ್ಕೊಂಡ ಹೋಗಿಲ್ಲೇನ್ರಿ
ಸಿಗ್ಬೇಕಂತ ರೆಡಿ ಆಗಿದ್ದ್ರೀ
ಹಾ
ಹೋಗ್ಲಿಲ್ಲ ರಿ
ಹೌದೇನ್ರಿ ಹೈಸ್ಕೂಲ್ ಒಳಗ ಪ್ರೈಮರಿ ಹೋಗಿಲ್ಲನ್
ಹಾಗೇವ ರೀ ಪ್ರೈಮರಿ ಒಳಗ
ಹ್ಮ ರೀ
ಅವಾಗೆಲ್ಲಾ ಒಂದೊಂದ್ ವಾರ ಹೋಗಿವ್ರಿ ಇವಾಗ ಕಾಲೇಜ ಬಂದ್ಮ್ಯಾಗೆ ಹೋಗಿಲ್ರಿ
ಹೌದು
ನೀವ ಹೋಗಿಲ್ರಿ
ನಾವು ಹೈಸ್ಕೂಲಗ ಹೋಗೀವ್ರಿ
ಹೋಗ್ಯಾರೀ
ಹಾ ರಿ
ಚೆನ್ನಾಗಿರುತ್ತ ರಿ ಫ್ರೆಂಡ್ಸ್ ಜೋಡಿ
ಹಾ ರಿ ಚನಾಗಿರತ್ತ ರಿ ಹೈಸ್ಕೂಲ್ ಎಲ್ ಮಾಡಿದ್ರಿ ಹೌದ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಹಾ ನಮ್ದು ಕನ್ನಡ ಹ್ಮ
ಇಂಗ್ಲಿಷ್ ಮೀಡಿಯಂ ಓದಿರಂತ ನೀವು
ಏ ಇಲ್ರಿ ಕನ್ನಡ ಮೀಡಿಯಂ ರಿ
ಇಂಗ್ಲೀಷಲ್ಲಿ ಟಾಪರ್ ಅಂತೆ
ಏ ನೋ ರಿ ಹಂಗೇನ್ ಇಲ್ರಿ
ಹೇಳಿದ್ದಾರೆ ಫ್ರೆಂಡು
ಹಂಗೇನ್ ಇಲ್ರಿ ಅವ್ರಂಗ ಹೇಳ್ತಾ ಇರ್ತಾರ
ಇಂಗ್ಲೀಷಲ್ಲೆಲ್ಲ ಸ್ಪೀಚು ಅದು ಮಾಡ್ತಿದ್ರಂತ
ಮಾಡ್ತಿದ್ವಿ ರಿ ಆದ್ರೆ ಅಷ್ಟೊಂದ ಏನ್ ಇಂಗ್ಲಿಷ್ ಬರಲ್ ಬಿಡ್ರೀ ಹ್ಮ ನೀವು ತುಂಬಾ ಟ್ಯಾಲೆಂಟ್ ಅದೀರಂತ ಕನ್ನಡ ಮೀಡಿಯಮ್ ಇದ್ರು ಟ್ಯಾಲೆಂಟ್ ಐತಳ್ರಿ
ಕನ್ನಡ ಮೀಡಿಯಂ ವ್ಯತ್ಯಸ್ ಆಗುತ್ ತಲ್ರಿ.
ಹ್ಮ
ಮತ್ತ ನಿಮ್ಮ ಹಸ್ಬೆಂಡ್ ಜೊತೆ ಎಲ್ಲಿ ಟೆಂಪಲ್ಗೂ ಅಲ್ಲಿಗೆ ಹೋಗಿಲ್ಲ
ಹೋಗಿವ್ರಿ ಮೊದ್ಲೆಲ್ಲಾ ಹೋಗಿವ್ರಿ.
ಹೌದು ಹೌದ್ರೀ
ನಿಮ್ದು ಮದ್ವೆ ಲೇಟ್ ಅದೇನ್.
ಏನಿಲ್ಲ ರೀ ನಮ್ದಿನ ಎಜುಕೇಶನ್ ಕಂಪ್ಲೀಟ್ ಆಗಿಲ್ರಿ.
ಹೌದು
ಹೌದು ಮೇಲೆ ಮದ್ವೇ ಆದ್.
ಹ್ಮ ನೆಕ್ಸ್ಟ್ ಎಜುಕೇಶನ್ ಏನ್ ಮಾಡ್ತೀರಿ
ಬಿ ಎ ಇನ್ನ ಒನ್ ಇಯರ್ ಆದ್ರಿ
ಹ್ಮ್
ಇದು ಕಂಪ್ಲೀಟ್ ಆದಮೇಲೆ ನೋಡ್ಬೇಕ್ರೀ ಏನೇನು ಮಾಡ್ಬೇಕಂತ ನೀವೇನು ಒಂದ್ ಗಂಟೆ ನೀವ್ ಮಾಡ್ಬೇಕ್ರಿ.
ನೋಡ್ಬೇಕ್ರಿ ನಾವು.
ಮತ್ತುತ್ತೆ ಪಿ ಯು ಸಿ ಯಲ್ಲೆಲ್ಲ ಫ್ರೆಂಡ್ಸ ಜೋಡಿ ಭಾಳ ಚೆನ್ನಾಗಿದ್ರಂತ.
ಹಃ ಹ ಹು ರೀ
ಎಲ್ಲ ಸ್ಟಡಿ ಆದ್ ಜೋರ್ ಮಾಡ್ತಿದ್ರ ಅಂತಪ್ಪ.
ಹಂಗೇನ್ ಇಲ್ರಿ ನಾರ್ಮಲೆ ಇರ್ತಿತ್ರಿ. ಅಷ್ಟೇನ ಜಾಸ್ತಿ ಮಷ್
ಕ್ಲಾಸ್ ಎಲ್ಲಾ ಚೆನ್ನಗ್ ನಡ್ ತ್ತಿದು
ಹು ರೀ ಚನ್.
ಅಂದೇ ಪಿ ಯುಸಿ ಕಾಲೇಜ್ ಚಲೋರಿ ಡಿಗ್ರಿ ಕಾಲೇಜ್ ಚಲೋರಿ.
ಪಿ ಯು ಸಿ ರಿ.
ಪಿ ಯು ಸಿ ರಿ.
ಓದಕ್ ಪಿ ಯು ಸಿ ನೆ ಚೆನ್ನಾಗಿದೆರಿ.
ನಾ
ಮತ್ತೆ ಎಲ್ಲ ಸಿಮ್ದು ರಿಸಲ್ಟ್ ಬಂದಿದೆ ನಿಮ್ಮ ಕಾಲೇಜ್ದು.
ಹಾತ್ತಡ್ಸೆ ಸೇಮ್ವರ್ಗು ಬಂತಿ. ಹ್ಮ ಬ.
ಕಾಂಪಿಟೇಟಿವ್ ಓದ್ತಿದ್ದೀರಾ.
ಹೋದ ಅತ್ತಿವ್ರಿ.
ವೋದ ಕತೀರಿ.
ಹೌ ರೀ ವೋದ ಅತಿವ್ರಿ.
ಎಲ್ಲಾ ಫ್ರೀಡಂಮ್ ಮಾಡ ನಿಮ್ ಮನೆಲಿ.
ಹಾ ಆಯ್ತ್ರಿ ಎಲ್ಲ. ಯೋದದ್ರೇನ್ ಕಾಂಪಿಟೆಟಿವ್.
ಓದಕತೀವ್ರಿ ನಾವ್ ಕಾಂಪಿಟೇಟಿವ್ ಓದಲ್ರಿ.
ಹೌದು ಹ್ಮ್
ಬಿಟ್ಟಾರೇನ್ರಿ ಇವಾಗ ಎಕ್ಸಾಮ
ಹಾ ರೀ ಪಸಿದ್ ಬಿಟ್ಟ ರೀ ಅದ್ರ ಬಗ್ಗೆ ಫುಡ್ ಸ್ಟಡಿ ಮಾಡರಿ
ಆರ ಆಪ್ಲಿಕ ಹನ್ನ
ಹಾಕ್ಬೇಕೇರಿ ಇವತ್ತಲ್ಲಾ ನಾಳೆ ಹಾಕ್ತತಿ ಹಾ ನೀವು ಹಾಕ್ಬೇಕ
ಮೈಟಿಲ್ಲರಿ
ಹೌದು
ಹ ರೀ ಇಲ್ಲಾಂದ್ರೆ ಹಾಕ್ತಿದ್ದೀವ್ರೀ ಆಯ್ಟ್ ಒಂದ ಕಡಿಮೆ ಇದೆ ಅಲ್ಲ
ಹಾ ಬೇರೆ ಯಾವ್ದ ಒಂದು ಟ್ರೈ ಮಾಡ್ಬೇಕು.
ಬೇರೆ ಯಾವ್ದೋಬಕ್ರೀ ಕಾಂಪಟೇಟ್ ಇದೆ ಬಿ ಎ ಮುಗಿಂದ ಬಿ ಎಡ್ ಮಾಡ್ಬೇಕಂತ. ಸುಮ್ನೆ ಇದೆವ.
ತುಂಬಾ ಕಾಂಪಿಟೆಷನ್ ಐತ್ ನೋಡ್.
ಅಂದರೆ ಮನೇಲಿ ಓದೋಕ್ಕೆಲ್ಲ ಸಪೋರ್ಟ್ ಇದೆ
ಹಾ ರೀ ಹ್ಮ
ಎಲ್ಲಾ ಕೆಲ್ಸಕ್ಕೂ ಅದ್ಕ್ಕ ಏನು ಹೋಗಲ್ರಿ
ಹೇ ಇಲ್ಲಾರಿ ಮನೇಲೆ ಇರ್ತಿನಿ
ಹೌದ್ರಿ
ಹ್ಮ
ಕೆಲಸನೆಲ್ಲ ಮಾಡರಿ
ಹಾ ರೀ
ಕೆಲ್ಸ ಅದ ಎಲ್ಲಾ ಮಾಡೇರಿ
ಇನ್ನ ಇಲ್ಲರೀ ಮಾಡಬೇಕು ನೀವು ನಿಮ್ಮದು ಆಗರಿ
ಮತ್ತೆ ರೀ
ಹೇಳಬೇಕು
ಮಾತಾಡ್ರಿ ನಾವು ನಿಮ್ಮ ಫ್ರೆಂಡ್ ಅಂದ್ಕೊಂಡು
ಹ್ಮ